ಕೈರ ನಾವ್ ಹಂಗೆ ನಡೀ ತಾದೀವಿ.
ಹೌದಾ ನಾವವು ಸುಮ್ಮನೆ ಕೂತಿದ್ದೀವಿ.
ಊಟ ಆಯ್ತು ನೀವೇನ್ ಮಾಡಿದ್ರಿ ಊಟ.
ನೀವೇನ್ ತಿಂದ್ರಿ
ನಾನು ಅ ಅನ್ನ ಸಾಂಬಾರು ಮೊಟ್ಟೆ ಬಾಳೆಹಣ್ಣು ಇಷ್ಟು ತಿಂದೆ.
ಹೌದಾ ನಿಮ್ ಮನೇಲಿ ಇದೆಲ್ಲ ಕೊಡ್ತಾರಾ.
ಹೌದು ಕೊಡ್ತಾರೆ.
ಹಓ ಸರಿ ಸರಿ ಮತ್ತೆ ನೀವ್ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ.
ಹಾ ಚೆನ್ನಾಗಿದ್ದೀವಿ ನೀವ್ ಹೆಂಗಿದ್ದೀರಾ.
ನೀವ್ ನೀವೇಏನ್ ಮಾಡ್ತಿದ್ದೀರಾ ಕೆಲ್ಸ ಮತ್ತೆ. ಅಥವಾ ಓದ್ತಾ ಇದ್ದೀರಾ
ಓದುತಿನಿ.
ಹೌದ ಇವಾಗ ನಿಮಗ್ ಪರೀಕ್ಷೆಗಳು ಇರ್ಬೇಕಲ್ಲ.
ಪರೀಕ್ಷೆಗಳು.
ಹ್ಮ್ ನನ್ ನಂಗೆ ಇಪ್ಪತ್ತನೋ ಮುಗಿತ್ತು. ಬೇರೆ ಎಕ್ಸಾಮು ಮುಂದಂತ ಮುಂದಿನ ತಿಂಗಳು ಇಲ್ಲ ಮುಂದಿನ. ಇಪ್ಪತ್ತೆದ್ನೇ ತಾರೀಕಿನ ಬರುತ್ತೆ. ಅದೇ ಇಪ್ಪತ್ತೆರಡನೇ ತಾರೀಕು.
ಹೌದಾ.
ಹ್ಮ್ ಹೌದು.
ಎಲ್ಲಿದ್ದೀರಾ ನೀವು.
ನಾವು ಮನೇಲಿ ಇರ್ತೀವಿ.
ಹೌದಾ.
ಹ್ಮ್
ಮನೆಯಲ್ಲೆಲ್ಲಾ ಚೆನ್ನಾಗಿದ್ದಾರಾ.
ಚೆನ್ನಾಗಿದ್ದಾರೆ ನಿಮ್ಮ್ ಮನೇಲಿ.
ಹ ನಮ್ಮ ಮನೇಲ್ಲೂ ಎಲ್ಲಾ ಚೆನ್ನಾಗಿದ್ದಾರೆ.
ಹೌದಾ ಮತ್ತೆ ನಿಮ್ಗೆ ಅಡ್ಗೆ ಮಾಡಕ್ ಬರತ್ತಾ.
ನಾನ ಇನ್ನುೂ ಕಲೀಿತಾ ಇದ್ದೀನಿ.
ಇನ್ನುೂ ಕಲಿತಾ ಇದ್ದೀರಾ.
ಅಂದ್ರೆ ಅಷ್ಟು ಮಾಡಕ್ ಬರಲ್ಲ.
ಹ್ಮ
ನಿಮುಗ್ ಮಾಡಕ್ ಬರುತ್ತಾ.
ಹ್ಮ್ ನನಗ್ ಮಾಡಕ್ ಬರುತ್ತೆ
ಏನೇನ್ ಮಾಡ್ತೀರಾ.
ನಾನು ಮಾಂಸಾಹಾರಿನೂ ಮಾಡ್ತೀನಿ ಸಸ್ಯಾಹಾರಿನೂ ಮಾಡ್ತೀನಿ.
ಹೌದಾ
ಹೌದು
ನೀವು ಮಾಂಸಾಹಾರಿ ಸಸ್ಯಾಹಾರಿ ಎರಡುೂ ತಿಂತೀರಾ.
ತಿಂತೀವಿ ಯಾಕೆ ನೀವ ತಿನ್ನಲ್ವಾ.
ಇಲ್ಲ ನಾವು ಸಸ್ಯಹಾರಿ.
ಅವ ನೀವ್ ಸಸ್ಯಹಾರಿ ನಾ ಹಾ ತಿಂದಿ ಒಂದ್ಸಲ ಒಂದ್ಸರಿಯಾದ್ರೂ ರುಚಿ ನೋಡಿ. ಚೆನ್ನಾಗಿರುತ್ತೆ.
ಕೊಡ್ತೀರಾಂದ್ರೆ.
ಓಕೆ ಹೇಳಾದೆ ಚೆನ್ನನ್ ಮಾಡ
ಹಂಗಾದ್ರೆ ನಮ್ಗ್ ಮಾಡ್ಕೊಡ್ತೀರಾ
ಹಾ ಮಾಡ್ಕೊಡ್ತೇನಿ ನಿಮ್ಗೆ ಯಾವ್ದ್ ಬೇಕ ಹೇಳಿ ನಾನ್ ಮಾಡ್ಕೊಡ್ತೀನಿ
ಏನ್ ಮಾಡ್ತೀರಾ ಕೋಳಿಯಲ್ಲಿ
ಲ್ಲಿ ಸಾಂಬಾರ್ು ಮಾಡ್ತೀವಿ ಕಬಾಬ್ ಮಾಡ್ತೀವಿ ಫ್ರೈ ಮಾಡ್ತೀವಿ ಏನೇನ್ ಬೇಕು
ಹ್ಮ
ಕುರ್ಮಾ ಮಾಡ್ತೀವಿ ಇನ್ನೇನ್ ಬೇಕು
ಪಲ್ಯ ಎಲ್ಲ ಮಾಡ್ತೀರಾ
ಸರಿ ಕೋಳಿಯಲ್ಲಿ ಹೆಂಗ್ರೀ ಪಲ್ಯ ಮಾಡ್ತಾರೆ
ಅದು ಹಂಗೆ ಇವಾಗ ಸಸ್ಯಾಹಾರಿಯಲ್ಲಿ ಎಲ್ಲಾ ಪಲ್ಯ ಎಲ್ಲಾ ಮಾಡ್ತಾರ ಅಲ್ಲ
ಅದು ಸಸ್ಯಾಹಾರಿಲಿ ಮಾಡ್ತಾರೆ ಮಾಂಸಾಹಾರಿಲಿ ಯಾರ್ು ಮಾಡ್ತಾರೆ
ಒಂದ್ಸತಿ ಮಾಡಿ ನೋಡಿ ಅಲ್ಲ ಒಂದ್ಸತಿ ತ್ತ ಮಾಡಿ ನೋಡಿ ಯಲ್ಲ
ಓ ಒಂದ್ರೆ ನಿಮ್ಗೋಸ್ಕರ ಒಂದ್ ಸರಿ ಮಾಡ ನೋಡಿ ಅಂತ ಹೇಳ್ತಿದ್ದೀರಾ
ಹೌದು ಹಂಗೆ ಈರುಳ್ಳಿ ಟೊಮೊಟೊ ಎಲ್ಲಾ ಹಾಕಿ ಮಾಡಿ
ಹ ಉಳ್ಳಾಗಡ್ಡಿ ಟೊಮೆಟೊ ಎಲ್ಲಾ ಜಾಸ್ತಿ ಆಕ್ಬೇಕಾ
ಹೌದು
ಹಾ ಸರಿ ಸರಿ ಆಾಕೆ ಮಾಡ್ತೀವಿ ನಿಮ್ಗೋಸ್ಕರ ರುಚಿ ರುಚಾಗಿ ಮಾಡ್ತೀವಿ ನೀವು ಕಾರಣ ಅಥವಾ
ನಾನ್ ತುಂಬಾ ನಾನ್ ಜಾಸ್ತಿ ಖಾರ ತಿಂತೀನಿ ಅಂಗಂತ ನನ್ ಕಮ್ಮಿ ಾರನುೂ ಅಭ್ಯಾಸ
ಓ ಹಗೆ ಹಂಗೆ ಅಷ್ಟು ಹೆಚ್ಚು ಅಲ್ಲ ಅಷ್ಟು ಕಮ್ಮಿನೂ ಅಲ್ಲ ಅಂತನಾ
ಅಂಗಲ್ಲಾ
ನಾನ್ ಜಾಸ್ತಿ ಖಾರ ತಿಂತೀನಿ
ಹಾ
ಯಾವಾಗ್ಲೂ ಕಾರನೇ ಬೇಕು ಅಂತನೂ ಇಲ್ಲ
ಓ ಹಂಗೆ ಹಾ ಬೇಡ ಸರಿ ಸರಿ ನಿಮ್ಗೆ ತಕ್ಕಂತೆ ನಂದನ್ ಮಾಡ್ಕೊಡ್ತೀನಿ ತಲೆ ಕೆಸ್ಕೊಬಿಡಿ
ಸರಿ ನೀವು ಖಾರ ತಿಂತೀರಾ
ಹ್ಮ್ ಹೌದ ಜಾಸ್ತಿ ಖಾಲ ತಿಂತೇವಿ ಬಟ್ ಆದ್ರೆ ಅಷ್ಟು ಖಾಲ ತಿನ್ನಲ್ಲ ಒಂಚೂರು ಕಮ್ಮಿ ತಿಂತೀವಿ
ಹೌದಾ
ಹ್ಮ್
ಜಾಸ್ತಿ ಖಾರ ತಿನ್ಬೇಡಿ ಬೇಡಿ ನೀವು
ಹೆ ಯಾಕ್ ತಿನ್ಬರ್ದು
ನಿಮ್ಮ್ ಆರೋಗ್ಯ ನೋಡ್ಕೋಬೇಕಲ್ಲ ಅದಕ್ಕೆ ಜಾಸ್ತಿ ಖಾರ ತಿನ್ಬಾರ್ದು
ಹ್ಮ
ಎಷ್ಟ್ ಜಾಸ್ತಿ ಖಾರ ತಿಂದ್ರು ಅಷ್ಟ
ಇಲ್ಲ ನಮ ಾರ ಜಾಸ್ತಿ ತಿನ್ನೋದಿಲ್ಲ ತಿಂತೀನಿ ಬಟ್ ಅಷ್ಟು ಜಾಸ್ತಿ ತಿೀನಿಲ್ಲ ಅಷ್ಟೆ
ಇವಾಗ ಹೆಂಗಿದ್ರು ಬೇಸ್ಗೆ ಕಾಲ ಅಲ್ಲ ಅದಿಕ್ಕೆ ಜಾಸ್ತಿ ನೀವ್ ಖಾರ ತಿನ್ಬೇಡಿ
ಎಲ್ರೀ ಇದ್ದೀರಾ ಇನ್ನು ಬೇಸಿಗೆಗಾಲ ಹೋಯ್ತಲ್ರೀ
ಏನೋ
ಹೋಯ್ತು
ಆದ್ರೆ ಇಲ್ಲಿ ಇನ್ನುೂ ಬೇಸಿಗೆಗಾಲ ಹಂಗೆ ಇದ್ದೇ ಅಲ್ಲ
ಹೌದು ನೀವು ಇರೋ ಕಡೆ ಆಯ್ತಾ
ಹೌದು
ಸರಿ ಸರಿ
ಯಾಕೆ ಅಲ್ಲಿಲ್ವಾ
ಇಲ್ಲ ಇಲ್ಲಿ ಇಲ್ಲಿ ತುಂಬಾ ಚಳಿ ಚಳಿ ಆಗ್ತಾ ಇದೆ ಚಳಿಗಾಲ ಶುರುವಾದಾಗ ಐತೆ
ಮಳೆಗಾಲ ಇದ್ಯಾ ಇವಾಗ
ಮಳೆಗಾಲ ಇಲ್ಲ ಚಳಿಗಾಲ
ಹೌದಾ
ಹ್ಮ್ ಹೌದು
ತಣ್ಣಗೆ ಗಾಳಿ ಬಿಸ್ತಿದ್ಯಾ
ಹೂ ತಣ್ಣಿಗೆ ಗಾಳಿ ಬಿಸ್ತಾ ಇದೆ
ರಾತ್ರಿ ಆಗಿದೆ ಅಲ್ಲ ಇವಾಗ
ಅದಿಕ್ಕೆ ಹೆಚ್ಚು ಚಳಿ ಜಾಸ್ತಿ ಮುಂಚಾನೆ ಆದ್ರೆ ಬೆಳಗಿನ ಜಾವ ಆದ್ರೆ ಇನ್ನ ಚಳ ಜಾಸ್ತಿ ಇರುತ್ತೆ ನಾನಿರ ಕಡೆ ಸುತ್ತಮುತ್ತ ಗಿಡ ಮರ ಇದೆೇ ಇದೆಲ್ವಾ ಅದಿ ಇನ್ನು ಚಳಿ ಜಾಸ್ತಿ ಇರುತ್ತೆ
ನಾನು ಇರೋ ಕಡೆ ಒಂದ್ ಗಿಡನು ಇಲ್ಲ ಒಂದ್ ಮರನೂ ಇಲ್ಲ
ಒಂದು ಗಿಡನೂ ಇಲ್ವಾ ಎಲ್ಲಿಯ ಒಂದ್ ಸ್ವಲ್ಪ ಸುತ್ತಮುತ್ತ ನೋಡಿ
ನಿಜವಾಗ್ಲೂ ಒಂದು ಗಿಡನೂ ಇಲ್ಲ ಒಂದು ಮರನೂ ಇಲ್ಲ
ಅದಕ್ಕೆ ನಿಮ್ಗೆ ಬೇಸ್ಗೆ ಅನ್ಸಿರ್ಬೇಕು ಹೌದಾ
ನಿಮ್ ಕಡೆ ಯಾವ್ಯಾವ್ ಗಿಡ ಹಾಕ್ತಿರಾ ಜಾಸ್ತಿ
ಗಿಡಗಳ ಹೆಸರು ಜಾಸ್ತಿ ಗೊತ್ತಿಲ್ಲ ಮರಗಳ ಹೆಸರು ಜಾಸ್ತಿ ಗೊತ್ತಿಲ್ಲ ಆದ್ರೆ ಗಸಗಸೆ ಗಿಡ ಇದೆ ಮಾವಿನಕಾಯಿ ಗಿಡ ಇದೆ ಚೇಪೆ ಕಾಯ್ದಿದೆ ಆಮೇಲೆ ಬಾಳೆ ಬಾಳೆ ಹಾ ಬಾಳೆ ಕಾಯಿದ ಇದೆ
ಹ್ಮ್
ಪರವಾಗಿಲ್ಲ ಕಣ್ರೀ ಎಲ್ಲಾ ಐತೆ ನಮ್ ಕಡೆ ತೋಟಗಳೆಲ್ಲಾ ಐತೆ
ನಮ್ ಕಡೆ ಎಂತ್ದು ಇಲ್ಲ ಅಲ್ಲ
ಅಂದ್ರೆ ನೀವು ನಗರ ಹಾಗೆ ನೀವು ನಗರ ನಗರದಲ್ಲಿಲ್ಲ ಇದ್ದೀರಾ ಅನ್ಸುತ್ತತೆ ನಾನು ಹಳ್ಳಿಯಲ್ಲಿ ಇದ್ದೀನಿ ನೀವು ನಗರದದಲ್ಲಿ ಇದ್ದೀರಾ ಅದಕ್ಕೆ ನಿಮ್ ಕಡೆ ಏನೂ ಇಲ್ಲ ನಿಮ್ ಕಡೆ ಬರೀ ಕಟ್ಟಡಗಳೇ ಇರುತ್ತೆ ಕಟ್ಟಡಗಳೇ ಇರುತ್ತೆ
ಇಲ್ಲಿ ಮನೆಗಳು ಕಟ್ಟಡಗಳೂ ಅಷ್ಟಿಲ್ಲ
ಹೌದಾ
ಹೌದು
ಹ್ಮ್ ನೀವು ಚಿಕ್ಕ ವಯಸ್ಸಲ್ಲಿ ಏನೇನ ಆಟಗಳೆಲ್ಲ ಆಡಿದೀರಾ
ಚೌಕಾ ಬಾರ ಆಡಿದ್ದೀನಿ ಕುಂಟೆ ಬಿಲ್ಲೆ ಆಡಿದ್ದೀನಿ
ಆಮೇಲೆ
ಮತ್ತೆ ನೀವೇನೇನ್ ಆಡಿದೀರಾ
ನಾನು ಚೌಕಾಬಾರ ಕುಂಟ್ಟೆ ಬಿಲ್ಲೆ ಮತ್ತೆ ಆಮೇಲೆ ಮರ್ಕೋತಿ ಗೊತ್ತಾ
ಹಾ ಮರ್ಕೋತಿ ಗೊತ್ತು ನೀವ್ ಆಡಿದ್ದೀರಾ
ಹ್ಮ ನಾವು ಆಡಿದ್ದೀವಿ
ದಿಂದ ಮರಕ್ ಹಾರ್ತಾರಲ್ಲ ಅದ
ಹಾ ಇಲ್ಲಿ ಮ ಅಂದ್ರೆ ಒಂದ್ ಹತ್ತು ಜನ ಇತ್ತು ರೆ ಅದ್ರಲ್ಲಿ ಒಬ್ಬರು ನಮ್ಮನ್ನ ಹಿಡಿಬೇಕು ಇನ್ನೊಂಬತ್ತು ಜನ ಮರದಲ್ಲಿ ಕೂ ಕೂತಿರ್ತಾರೆ ಬಟ್ ಇನ್ನೊಬ್ರು ಇರ್ತಾರ ಅಂದ ಅವ್ರು ಮರದ ಮೇಲೆ ಹತ್ತಬಾರ್ದು ಬಟ್ ಹಂಗೆ ಹಿಡೀಬೇಕು
ಹೌದಾ
ದು
ಹ ಮತ್ತೆ ಮತ್ತೆ ನೀವು ಏನೇನ್ ಆಡಿದ್ದೀರಾ ಕುಂಟೆ ಬಿಲ್ಲೆ ಆಡಿದ್ದೀರಾ ಹ
ಲ್ಲಾ ಆಡಿದ್ದೀವಿ ಆಡಿದ್ದೀವಿ
ನಾನು ಗಿಲ್ಲಿದಂಡು ಆಡಿದ್ದೀನಿ
ಗೋಲಿ ಆಟ ಎಲ್ಲ ಆಡಿದ್ದೀರಾ
ಗೋಲಿ ಆಟ ನನ್ ಆಡೇ ಇಲ್ಲ ಇದುವರೆಗೂ ಆದ್ರೂ ಆಡ್ಬೇಕು ಅಂತ ಅಂತ ನನ್ಗ ಅನ್ಸ್ತಿದೆ ನಿಜವಾಗ್ಲು ಹೌದು ಇಲ್ಲ ಆಡಿಲ್ಲ ನಂಗ ಆಡ ಬರಲ್ಲ ಆದ್ರೂ ಒಂದ್ಸತಿ ಒಂದ್ಸತಿ ಆದ್ರೂ ಆಡ್ಬೇಕು ಅಂತ ನಂಗ ತುಂಬಾ ಅನ್ಸ್ತಿದೆ ಇವಾಗ ಏನು
ಇವಾಗೆ ಆಡಿ
ನನ್ಗೆ ಹೇಳ್ಕೊಡೋರು ಯಾರು ಇಲ್ಲ ಆಡಕ್ಕೆ
ಗೋಲಿ ಆಟಾನ ಸುಮ್ನೆ ಹಿಂಗೊಂದು ರೌಂಡ್ ಹಾಕಿ ಅದ್ರಲ್ಲಿ ಒಂದ್ ನಾಲ್ಕೈದ ಗೋಲಿಗಳು ಬಿಡಿ ಒಂದಿನ ಒಂದ್ ಗೋಲಿ ಯಾರಾದ್ರೂ ಒಬ್ರು ಹೇಳ್ತಾರ ಆ ಗೋಲಿನ ಹಿಂಗ್ ಹೊಡಿಯೋದು ಅಷ್ಟೇ
ಹೌದಾ ಇನ್ನೊಂದ ದಪ್ಪ ದಪ್ಪ ಗೋಲಿ ಸಣ್ ಗೋಲಿ ಅಂತಾನೂ ಬರುತ್ತಂತೆ ಹೌದಾ
ಹ್ಮ ಹೌದು ಎರಡು ರೀತಿ ಗೋಲಿಗಳ್ ಬರುತ್ತೆ ದೊಡ್ಡದ್ರಲ್ಲ ಆದ್ರೆ ಬೆಟ್ಟಿಂಗ್ ಮಾಡ್ತಾರೆ ಜಾಸ್ತಿ ಅಮೌಂಟ್ ಬರುತ್ತೆ ಚಿಕ್ಕದ್ರಲ್ಲಾಾದೆ ಕಮ್ಮಿ ಹಣ ಬರುತ್ತೆ
ಹೌದಾ ನೀವು ಪೆನ್ನಾಟ ಎಲ್ಲಾ ಆಡಿದ್ದೀರಾ
ಹಾ
ಬರಿೋವ ಲೇಖನೆಗಳ ಆಟ ಆಡಿದೀರಾ
ಲೇಖನಗಳ ಆಟ ಅಂದ್ರೆ ಅದೇ ಮ ಲೇಗದಲ್ಲಿ ಸ್ವಲ್ಪ ಹೆಸರುಗಳು ಬ ಬರ್ದ್ ಬಿಟ್ಟು ಅದು ಒಬ್ರಂದ ಒಬ್ರಿಗೆ ಒಬ್ರಂದ ಒಬ್ರಿಗೆ ಕೊಡ್ತಾರಲ್ಲ ಅದಾ
ಅಲ್ಲ ಆ ಆಟ ಅಲ್ಲ ಅದ್ ಬಿಡಿ ನಿಮಗ್ ಗೊತ್ತಿರಲ್ಲ
ನೀವು ಹೇಳ್ಕೊಟ್ರೆ ನಾವು ತಿಳ್ಕತೀವಿ
ಹೇಳ್ಕೊಡಣ ಯಾವತ್ತಾದೂ ಹೇಳ್ಕೊಡ್ತೀನಿ ಇವಾಗ ಬೇರೆ ಏನಾದ್ರು ಗೊತ್ತಾ
ಅದು ಬಿಟ್ರೆ ಅಷ್ಟೇ ಕೆಲ್ರಿ ಅದ್ ಬಿಟ್ರೆ ಜೂಟ್ ಮುಟ್ಟು ಅದೇ ಆಡಿರೋದ್ ಜಾಸ್ತಿ
ಕಣ್ಣ ಮುಚ್ಚಾಲೆನಾ
ಹಾ ಕಣ್ಣಾ ಮುಚ್ಚೆ
ನಮ್ ಕಡೆ ನಮ್ ಕಡೆ ಜಾಸ್ತಿ ಆಡ್ತೀವಿ ಕಣ್ಣ ಮುಚ್ಚಾಲೆ ಆಟ
ಹೌದಾ
ಹೌದು
ಹ್ಮ್
ಪರೀಕ್ಷೆ ಎಲ್ಲಾ ಚೆನ್ನಾಗ್ ಮಾಡಿದ್ರ ನೀವು
ಹ್ಮ್ ಪರೀಕ್ಷೆ ಎಲ್ಲ ಚೆನ್ನಾಗ್ ಮಾಡಿದ್ವಿ
ಹೌದಾ
ಹೌದು
ಮತ್ತೆ ಸಮಾಚಾರ ಹೇಳಿ
ನೀವೇ ಹೇಳ್ಬೇಕು ನಿಮ್ದು ಪರೀಕ್ಷೆಗಳೆಲ್ಲ ಆಯ್ತಾ
ಆಯ್ತು ಇಲ್ಲ ನಾಳೆ ಒಂದಿದೆ
ಹೌದಾ ಚೆನ್ನಾಗ್ ಬರೀರಿ ಹಾಗಗಿದ್ರೆ
ಹಾ ಸರಿ
ಹಂಗೆ ನಿದ್ದೆ ಬರ್ತ್ತಿದೆ ನಾನನ್ ಮಲ್ಕೊಂಡೇನೆ ನಿಮ್ಮೊಂದಿಗೆ ಮಾತನಾಡಿ ಖುಷಿ ಆಯ್ತು ಧನ್ಯವಾದಗಳು
ಧನ್ಯವಾದಗಳು ಶುಭ ರಾತ್ರಿ